ಹಲೋ ಹಲೋ
ಅಲೋ ಹೇಳಿ
ನಿಮ್ಗೆ ಯಾವಿಗ ಹೂುವಂಗಿರಗಳು ಇಷ್ಟ
ನಂಗೆ ಎಲ್ಲಾ ತರ ಗುಲಾಬಿಗಳು ಇಷ್ಟ
ಯಾವ್ಯ ತರ ಗುಲಾಬಿ ಗಿಡ ಇಷ್ಟ ಯಾವ್ಯಾವ ಕಲರ್ ಇಷ್ಟ
ಕಲರ್ಫುಲ್
ಅದೇ ಯಾವ್ ಕಲರ್ಫುಲ್
ಪಿಂಕ್ ಆರೆಂಜ್ ವೆರೈಟಿ ವೆರೈಟಿ ಗಿಡಗಳು ತುಂಬಾ ಇಷ್ಟ
ಹಾ ನೀವು ಗಿಡಗಳನ್ನ ನೆಟ್ಟಿದ್ದೀರ ಎಲ್ಲಾದ್ೂ
ಹ ಒ ಏಟ್ಟವಿ ನಾವು ಒಂದ್ ಎ ಒಂದ್ ಎಕರೆ ಏಿದೀವಿ ಮಲ್ತ್ತ
ಹ ಎಕ್ರ ಕೆಾದ್ರೆ ಇಡ್ಬಿಟ್ಟಿದ್ದೀರಾ
ನಾವು ಫ್ಲವರ್ಸ್ ನ ಮ ಮಾರ್ತೀವಿ
ನೀ ಎಷ್ಟ ಎಷ್ಟ್ ಮಾಡ್ತೀರಾ
ವೆರೈಟಿ ವೆರೈಟಿ ದಂಂತ ದಿನಕ್ಕೆ ಒಂದು್ ಲಕ್ಷ ಎರಡು ಲಕ್ಷ
ಅಷ್ಟೊಂದು್ ಪ್ರಾಫಿಟ್ ಆಗತ್ತಾ
ಅಷ್ಟು ಪ್ರಾಫಿಟ್ ಆಗುತ್ತೆ ತುಂಬಾ ಸೇಲ್ ಆಗುತ್ತೆ
ಹಂಗ ತಿಂಗ್ಗಳಲ್ಲಿ ಎಷ್ಟ ದುಡಿತೀರಾ ನೀವು
ತಿಂಗ್್ರಲ್ ಮೂವ ಮೂವತ್ತು ಲಕ್ಷ
ಹ
ಹ್ಮ ಆ ಖರ್ಚಿಗೆ ಸುಮಾ ಒಂದಾರ ಖರ್ಚಿ ಒಂದುತ್ತು ಲಕ್ಷ ಪ್ರಾಫಿಟ್ ಒಂದು ಇಪ್ಪತ್ತು ಲಕ್ಷ ಸಿಗುತ್ತೆ
ಪ್ರಾಫಿಟ್ ಇಪ್ಪತ್ತು ಲಕ್ಷ ಸಿಗುತ್ತಾ
ಹ್ಮ ಫಾರ್ಮಿಂಗ್ ಬೇರೆ ಮಾಡಿದೀವಿ
ಹ ಅವಕು ಔಷಧಿ ಇರಿರ ಇರುತ್ತಲ್ಲಾ ಅದೆಲ್ಲ ಸಿಂಪಡಸ್ಬೇಕಾ
ಹ ಫಿಲ್ಮ್ ಪಡ್ಸ್್ಬೇಕು ಮೂರ್ ಮೂೂರು ದಿವ್ಸಕ್ಕೂ ಒರಸ
ಎಷ್ಟ
ಮೂರು ಕ
ಹೆ
ದೌಸ್ಿಗ ಬೃಂದ ದೌಷ್ಟಿ ಗತ್ತ ಸೊ
ಒ ನಂದ್ ದೋಷ ತಗತ್ತ ಸರ ಸಿಗತ್ತಾ
ಚ ಒತ್ತಸರು ಸಿಗುತ್ತ
ನಾವು ನೆಟ್ಟಿದ್ದೀವಿ ಗಿಡದ ಒನ ಅ್ರ ನಾವ್ ಪ್ರಾಫಿಟ್ಗೋಸ್ಕರಲ್ಲಾ ಮನೆಗೋಸ್ಕರ ಗುಲಾಬಿ ಚೆಂಡು ದಸ್ಫಾಳ ಹಾ ಮನೆಗೆ ನಿಮಂಗ ಪ್ರಾಫಿಟ್ ತಗೊಳಕಲ್ಲ ಹೌದು
ನಾವು ನಾವ ಎಂಜಾಯ್ಮೆಂಟಗೂ ಮತ್ತೆ ಈ ಕಡೆ ಕೆಲಸೂ ಈಡೆ ಅದೇನ ಬರ್ಬೇಕು
ಹೌ
ಹ ಅ
ಏನಾದ್ರು ಗಿಡಗಳು ಏನಾದ್ರು ಗಿಡಗಳು ಏನಾದ್ರು ಸೇಲ್ ಮಾಡ್ತೀಾರಾ
ಹ್ಮ ಸೇಲ್ ಮಾಡ್ತೀವಿ ಅತ್ ಸಪ್ರೇಟು ಅದು ಸೇಲ್ ಮಾಡಿ ಒಂಥರ ಪಾರ್ಟು ಇಟ್ಟಿದೀವಿ ಲೇಬರ್ಸ್ಗಳು ಇಟ್ಟಿದೀವಿ
ಲೇಬರ್ಸ್ ಕೊೂಡ ಇಟ್ಟಿದ್ದೀರಾ
ಅದು ಮೇಂಟೇನ್ ಮಾಡಕ್ಕೆೆ
ಮುಂದೆ ಒಂದ್ ಎಕರೆ ಬಿಟ್ಟು ಜಾಸ್ತಿಗೂ ಗಿಡ ಬೆಳಿತೀರಾ ಏನು
ಇಲ್ಲ ಇಲ್ಲ ಅಗ್ರಿಕಲ್ಚರ್ ಮಾಡ್ತೀವಿ ಜಳಾ ಅವು ಇವು
ಓ ಅಗ್ರಕಲ್ಚರ್ ಹ್ಮ್ ವಾವ್
ಹ್ಮ್ ನೀವೇನ್ ಮಾಡ್ತೀರ ಮನೆಯಲ್ಲಿ
ನಾವೇನಿಲ್ಲ ನಾವು ಅಗ್ರಿಕಲ್ಚರ್ ನೋಡ್ಕೊಂತ ಇದ್ದೇವಿ ಅಷ್ಟೇ ವೆರೈಟಿ ಇಟ್ಟಟ್ಟಿ ಗಿಡಗಳನಟ್ಟಿ ನಾವು ಒಂದ ಒಂದ್ ಎರಡ್ ಕುಂಟೆಗೆ ಗಿಡ ನಟ ಗಿಡ ಬೆಳ್ಕೊಂತೀವಿ ನಾವು
ಅಷ್ಟ್ರೆಯ
ಮತ್ತೆ ಬದ್ನ ಅಷ್ಟೇ ಬದ್ನ ಗಿಡ ಕರುವವೆ ಗಿಡಗಳನ ಇಟ್ಟಿದ್ದೀವಿ ಮಲ್ಲಿಗೆ ಗಿಡ ನೆಟ್ಟಿದೀವಿ ಅಡಕೆ ಗಿಡ ತೆಂಗಿನ ಗಿಡ
ಹಾ
ನೀವೆಲ್ಲಾನೂ ಬೆಳಿತೀವಿ ಹ್ಮ್
ಎಲ್ಲಾನೂ ಬೆಳಿತೀರಾ ಮತ್ತೆ ಪ್ರಾಫಿಟ್ೀ ಟ್ರಾಫಿಟ್ ಎಲ್ಲಿ ಬರುತ್ತೆ
ಬರಿೀ ಮನೆಗೆ ಮಾತ್ರ ಮನೆ ತಂಪಾಗಿರಕೋಸ್ಕರ ಗಾಳಿ ಎಲ್ಲ ಫ್ರೆಶ್ ಆಗಿ ಬೇಿಸ್ಲಿ ಅಂತ ಹೇಳ್ಬಿಟ್ಟು ಕಲರ್ ಕಲರ್ ಗಿಡಗಳ ನೆಟ್ಟಿದೀವಿ ಕಲರ್ ಕಲರ್ ದಾಚುವಳನ್ನ ಇಟ್ಟಿದ್ದೀವಿ
ಹ್ಮ
ಎಲ್ಲ ವೆರೈಟಿ ವೆರೈಟಿ ಇದೆ
ವರೈಟಿ ಏನ್್ರೀ ಆತ್ರ
ವೆರೈಟಿ ಅಂದ್ರೆ ಒಂದ್ ದಸವಾಳ ಇದೆಲ್ಲದಿದ್ರೆ ಒಂದ್ ದಸವಾಳ ರೌಂಡ್ಗೆ ಇನ್ನೊಂದ್ ಗುಲಾಬಿ ಒಂದ್ ಮಾಮೂಲಿ ಗುಲಾಬಿ ತರ ಇದ್ರೆ ಬಟ್ಲು ಗುಲಾಬಿ ಇದ್ರೆ ಇನ್ನೊಂದು ಲೋಟದ ಗುಲಾಬಿ ಲೋಟದ ತರಾ ಗುಲಾಬಿ
ಲೋಟಕ ಬರ ಗೂಗಲ್ಬಿ ಬೇರೆ ಬರುತ್ತಾ
ಹೌದು
ತೋ
ಅದುಷ್ಟ್ಟೈಲಿಷ್ ಗುಲಾಬಿಲ್ಲಿೋಡ್ತಾರ
ಹ್ಮ
ಹ ಗುಲ್ಬಿ ಎಲ್ಲಾನೂ ಬೆಳಿತೀವಿ
ಹೌದಾ
ಹ್ಮ್ ಹೌದು
ಇನ್ ಬೇರೆ ಏನ್ ಬೇರೆ ಏನು ಮಾಡಾಕ್ಲ್ವಾ
ಮಾಡ್ತೀವಿ ಸೀಮನ್ ಕಡ ನೆಟ್ಟ ರ್ಿದೀವಿ ಜೋಳ ದದ್ದೆಗೆ ಜೋಳ ಹಾಕ್ತಿೀವಿ
ಹ್ಮ
ರಾಗಿ ಬೆಳಿತೀವಿ
ಹಾ
ಎಲ್ಲಾನು ಮಾಡ್ತೀವಿ
ಹೌದಾ
ಹೌದು
ಇಬರ ಅಷ್ಟು ಬಿಳದ ಏನಾರ ಹೊರಗಡೆ ಸೇಲ್ ಮಾಡ್ತೀರಾ ಹ
ಹೌದು ಸೇಲ್ ಮಾಡ್ತೀವಿ ಗದ್ದಲ್ ಬಿಳ್ಸ ಸೇಲ್ ಮಾಡ್ತೀವಿ ಜೋಳ ಎಲ್ಲಾನ ಸೇಲ್ ಮಾಡ್ತೀವಿ
ಗದ್ದೆ ಬೆಳಿಯದ ಬತ್ತಾತಾನ ಜಾಳಾಗ ಬೆಳಿತಾರೆ
ನಾವು ಗದ್ದೆ ಹೊಲಗೊಳ್ನೆ ಗದ್ದೆ ಅಂತೀವಿ
ಹೌದಾ
ಹ್ಮ್
ಇಷ್ಟಕ್ಕೆಲ ಇದೆ ನಿಮ್ಗೆ
ನಮೀಗಿದೆ ಒಂದ್ ಹತ್ತ ಎಕ್ರೆ
ಹೌದಾ
ಹ್ಮ್
ದೊಡ್ ಶ್ರೀಮಂತರು ನಂಗ ಆಯ್ತು
ಹೌದು ಕೋಟಿ ಅಧಿಪತಿಗಳು ನಾವು ವಂಶದಲ್ಲಿ
ಹೌದಾ
ಹೌದು ನೀವು ಏನೇನ್ ಬೆಳಿತೀರಾ
ನಾವು ಅಗ್ರಿಕಲ್ಚರ್ ಮ ಫಲೋವರ್ಸ್ ಅೇ
ಹೊಲಾ ಗದ್ದೆ ಏನು ಮಾಡಲ್ವಾ
ತೋಟ ತೋಟ ಇದೆ ಒದೊತ್ತಗ್ರೆ
ಹತ್ತು ಎಕರೆ ತೋಟ ಆಯ್ತಾ
ಹ
ಅಲ್ಲಿಗೆ ಏನ್ ಹಾಕಿದ್ದೀರಾ ತೋಟಗಿಕ
ಕಡಗಡೆ ತೆಂಂಗು ತೆಂಗು ಅಡಿಕೆ
ಹ್ಮ್
ಎಡ್ಸು
ಹ್ಮ್
ಮೆಣಸು ಎಲ್ಲೂ ಮೆಣಸು ಮತ್ತೆ ಈ ಇದು ಅಷ್ಟೆಯ ನ ಮೆಣಸು ಬೆ
ಅದ್ರಲ್ಲೂ ಪ್ರಾಫಿಟ್ ಆಗತ್ತೇನಾ ನಿಮಗೆ
ಹ್ಮ ಮೆಣಸಲ್ಲಿ ಬಾರಿ ಪಾಫಿಟ್ಟು ಮೆಣ ಮೆಣಸು ಅಡ್ಕೆ ತೆಂಗು ಎಲ್ಲದ್ರಲ್ಲ ತಿಂಗಲ್ಲಿ ಕಾಯಿ ಕಾಯಿ ಕೊಡ್ತಿವಿ ಇ್ರ ಎಳ್ಳಿರ್ನು ಕೊಡ್ತೀವಿ
ಹಾ
ಅಡಕೆಕಾಯಲ್ಲಿ ಒಂದೇ ಸರ ಒಂದ ಇಪ್ಪತ್ ಲಕ್ಷ ಆಗುತ್ತೆ
ಹ್ಮ್
ಇಪ್ಪತ್ತು ಇಪ್ಪತ್ತ್ ಮೂವ ಮೂವತ್ತು ಲಕ್ಷ ಐ ಇಪ್ಪತ್ತು ಲಕ್ಷ ಆಗದೆ
ಓಹ ಅಷ್ಟೊಂದೆಲ್ಲ ಪ್ರಾಫಿಟ್ ಸಿಗುತ್ತಾ ನಿಮಗೆ ತೆಂಗು ಹೋಗಿ ಗಿಟದಲ್ಲೆಲ್ಲಾ
ಅಲ್ಲ ವರ್ಷಕ್ಕೆ ಅಲ್ಲ ಇದ ಇದಿಕ್ ಅರ್ಕೆ ಹಿಡ್ದ್ರ ಒಂದೇ ಸಲ ಅಷ್ಟೇ ಆ ತೆಂಗಿ ಆ ತೆಂಗೀದಲ್ಲಿ ಜಾಸ್ತಿ ತೆಂಗಲ್ ಜಾಸ್ತಿ
ಹ ಹೌದಾ
ಹಓ ತೆಂಗು ಮೆಣಸು ಮೆಣಸಲ್ಲಿ ಇವೆ ಹ ಸತಿ ಹ ಸತಿ ಹತ್ತು ಲಕ್ಷ ಕೊಟ್ಟರರು ಮೆಂಸಾ ಈ ಸರ್ತಿ ಇಪ್ಪತ್ತು ಲಕ್ಷ ಕೊಟ್ಟಿದ್ದೀರಿ
ಹ್ಮ
ಮಿಡ್ಸ್ ಭಾರಿ ರೈಟು ಜಾಸ್ತಿ ಈ ಸೀಸನ್ ಅಲ್ಲಿ ಸಿಗ್ ಹ ಈ ಸೀಸನ್ ಎಲ್ಲೂ ಸಿಗಾಕಲ್ಲವು ನಮ್ಮ ಹತ್ರ ಮಾತ್ರ ಸಿಗುತ್ತೆ ಎಲ್ಲ ಸ ನನ್ಗೆ
ನೀವು ಮೆನ್ಸ್ ಗಿಡಗಳನ್ನ ಸೇಲ್ ಮಾಡ್ತೀರಾ
ಹ್ಮ ಗಿಡಗಳು ಸೇವ್ ಮಾಡ್ತೀವಿ ಅದ್ರ ಕಾಳು ಮೆಣಸು
ಹಾ
ಆದದ್ಮ ಕುಯ್ದಿ ಒಣ್ಸಿ ಮರ್ತೀವಿ ಒ್ ಬೆಲೆಯಲ್ಲಿ
ಹೌದಾ ಬದ್ನ ಗಿಡಗಳು ಏನು ಬೆಳೆಯಲ್ವಾ ಬದ್ನ ಗಿಡ ತರಕಾರಿ
ಇಲ್ಲಾ ಇಲ್ಲ
ತರ್ ನಾವ್ ತರಕಾರಿ ಎಲ್ಲ ಬೆಳಿತೀವಿ
ಹೌದಾ
ಹೌದು ಚೊಟ್ಟು ಸಾಂಬಾರ ಬದನೇಕಾಯಿ ಹ ಅದ ಮೂಳು ಏನೇನ
ಅಕ್ಕಡೆ ಭಾರಿ ರೇಟ್ ಏನಲ್ಲ
ಹೌದು ಈ ಕಡೆ ರೇಟ್ ಜಾಸ್ತಿ ಇದೆ ಸ್ವಲ್ಪ ಮಾರ್ಕೆಟ್ ಪ್ರೈಸ್ಗಿಂತ ಸ್ವಲ್ಪ ಜಾಸ್ತಿ ಸೀತ
ಹೌದಾ ಬೇಡಿಕೆ ಜಾಸ್ತಿ
ಹ್ಮ್ ಅೌದು ತಗೊಳೋ ಜಾಸ್ತಿ ಸಂಖ್ಯೆ ಜಾಸ್ತಿ ಇದೆ
ಹ ಮಾರೋ ಕಡಿಮೆ
ಹೌದು ಮಾರ ಕಡಿಮೆ ಎಲ್ಲೋ ಆಹ
ಹ್ಮ್
ನೈಂಟಿ ಪರ್ಸೆಂಟ್ ಟೆನ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಮಾರೋಾರ ಅಷ್ಟೇ
ಹೌದಾ ಅದಕ್ಕೆ್ಯ ರೀ ಜಸ್ತಿ
ಹೌದು ನಾ ಪ್ರಾಫಿಟ್ ಮಾಡೋದ್ರಲ್ಲಿ ಜಾಸ್ತಿ ಕೈ
ಹ್ಮ
ಹ್ಮ್
ನೇಲ್ ಮತ್ತೆ
ತೆಂಗಿನ ಗಿಡ ತೆಂಗಿನ ಗಿಡಗಳ ನೀ ಸ್ವಂತ ಬೆಳಿಯೋದ ನೆಟ್ಟಿ
ಹ್ಮ ಸ್ವಂತನ ಇಟ್ಟಿ ಎಲ್ಲಾನೂ ಒಂಕ ನಾವೇ ಪೋಷಣೆ ಮಾಡ್ತೀವಿ
ಮಾರ್ಕೆಟಿಂಗ್ ಹತ್ತಾರಲ್ವಾ
ಹೋ ಮಾರ್ಕೆಟಿನ ತರಲ್ಲ
ಮಾರ್ಕೆಟ್ ಅಲ್ಲಿ ತಂದ ಚೆನ್ನಾಗಿರಲ್ವಾ ತೆಂಗಿನ ಗಿಡ ಕಾಯದು
ಇಲ್ಲ ಹೇಳ್ತರ ಅಷ್ಟ ಚೆನ್ನಾಗಿರಕ್ಲ್ಲ ಅಷ್ಟು
ಸ್ಂತ ಬಳ ಒಂದು ತೆಂಗಿನ ಗಿಡ ಉಳಿಬೇಕು ಅಂದ್ರೆ ಎಷ್ಟ ಟಮ್ ಬೇಕಾಗುತ್ತೆ
ಒಂದು ತಿಂಗಿ ಒಂದ್ ತೆಂಗಿಡ ಬೆಳ್ತಿ ಅಂದ್ರೆ ಹಬ್ಬ್ಬ ಅಂದ್ರೆ ಒಂದ ಏಳ್ ಎಂಟು ವರ್ಷ ಬೇಕು ಎಂಟು ವರ್ಷ ಒಂಬತ್ತು ವರ್ಷ ಬೇಕು ಆ ಕಾ ಕಪಸಲು ಬುಡಕೆ ಕಾಯ ಬುಡಕೆ
ನೀ ಎಟ್ಟಾಗ ಬೆಳಿಯಕ ಎಷ್ಟು ವರ್ಷ ಬೇಕು ಎಷ್ಟ್ ತಿಂಗ್ಳ ಬೇಕು
ಅದ್ ಬೆಳಿಗ್ಗೆ ಏಳ್ ತಿಂಗಳು ಬೇಕು ಏಳರಿಂದ ಏಳು ತಿಂಗಳು
ಹೌದಾ
ಹ ಅದ್ ಬೆಳಿಗ್ ಏಳ್ ತಿರಿಂದ ಏಳ್ ತಿಂಗಳಿಂದ ಎಂಟು ತಿಂಳ ಬೇಕು
ಹ್ಮ್
ಆ ಅದುದು ಅದು ಪಸ್ ಬಡಕ್ಕೆ ಆರರಿಂದ ಏಳ್ು ತಿಂಗಳು ಬೇಕು ಹ ಹಾರಿದ ಏಳು ವರ್ಷ
ಏಳು ವರ್ಷ ಏಳು ವರ್ಷ ಬೇಕಾ ಪಸ್ಲು ಬಿಡ್ಲಿಕ್ಕೆ
ಹ್ಮ್ ಎರಡು ವ ವರ್ಳ ಲಕ್ಷ ಬೇಕಾಗುತ್ತೆ
ಹೌದು ಹಂಗಾರೆ ಪ್ರಾಫಿಟ್ ಅದು ತುಂಬಾ ಪ್ರಾಫಿಟ್ ನಮಗೆ
ಹ್ಮ ತುಂಬಾ ಪರಿಸ್ಥಿತಿ ನಮಗೆ
ಅಡಕೆ ಗಿಡಗಳ್ನ್ನ ನೀವ ಅಡಕೆ ಗಿಡಗಳನ್ನ ಸೇಮ್ ಬೆಳಿತೀರಾ ನಿಟ್ಟು
ಅಡಕೆ ನಾವೇ ತನ್ನ ನಮ ತೆಂಗಿ ಮತ್ತ ಎಲ್ಲ ಪ್ಯಾಕ್ ಮಾಡಿ ನಾವೇನ್ ಇಟ್ಟು ನಾವವು ಪೋಷಣ ಮಾಡಿ ನಾವೇನ್ ಇಡ್ತೀವಿ